ಹಲೋ
ಕಮತ್ ಗ್ರ
ಹಾ ಆರಾಮಿದಿವಿ, ನೀವು?
ನಾವ್ ಆರಾಮ್ ಅದಿವ್ ನೋಡಪಾ. ಗುಡ್ ಏನಿಲ್ಲ ಸುಮ್ ಕೂತಿದ್ದೀವಿ ಊಟ
ಊಟ ಆಯ್ತು, ನಿಮ್ದು?
ನಮಗ ಐತನೂರು ರೂಪಾಯಿ ಊಟ.
ಹೌದಾ
ಹ
ನಿಮ್ಮ್ ಮನೆಯವ್ರ್ದು ಆಯ್ತಾ ಊಟ ಎಲ್ಲಾರ್ದು
ಹಾ ಎಲ್ಲರದ ಆಯ್ತು ನಿಮ್ದ
ಹಾ ನಮ್ಮನೇಲ್ಲ ಆಗಿದೆ
ಹ್ಮ್ ಆರಾಮ ಅದಾರಲ್ಲ ಮನಯಾಗ
ಹಾ ಎಲ್ಲಾರು ಆರಾಮದಾರ ನಿಮ್ಮ್ ಮನೇಲಿ
ಹಾ ನಮ್ಮ್ ಮನಲಿ ಆರಾಮಾರ ನೋಡಪಾ
ಹ
ಹ್ಮ್ ಮತ್ತೇನ್ ಸಮಾಚಾರ
ಏನು ಇಲ್ಲ ಈಗ ಕಾಲೇಜು ಇವಾಗ ಸೆಕೆಂಡ್ ಪೀ ಯು ಸಿ ಮುಗಿದಿದೆ ಕಾಲೇಜ್ ನೋಡ್ತಾ ಇದ್ದೀನಿ
ಹ್ಮ್ ಎಲ್ಲಿ ಮಾಡ್ಬೇಕು
ಇನ್ನು ಕೆ ಸಿ ಟಿ ಬರ್ದಿದ್ದೀನಿ
ಹಾ
ಅದು ಕಾಲೇಜ್ ಕೌನ್ಸಲಿಂಗ್ ಬಿಡ್ತಾರೆ ಅವಾಗ ನೋಡ್ಬೇಕು
ಹೌದಾ ಸೈನ್ಸ್ ತಗೊಂಡಿದ್ಯಾನ
ಹಾ ಹೌದುರ್ಕದ ಯಾರು ಹ ನಮ್ಮ್ಊರ್ ಕಡೆ ಹೋಗಿ ಬಂದ ಹಂಗೆ ಸುಮ್ನೆ
ಹೌದಾ
ಹ್ಮ್
ಇ ಮತ್ ಅಲ್ದಾಗ ಇಲ್ದಾಗ ಏನ್ ಬೆಳದಿಲ್ಲ
ಹ
ಹತ್ತಿನ
ಹ್ಮ
ಎಷ್ಟ ಎಕ್ರೆ ಆದ ನಿಮ್ಮ ಹೊಲ
ನಮ್ದು ಐದ ಎಕರೆ ಇದೆ
ಹೌದಾ ಐದು ಎಕ್ರೆಯನ್ನು ಹಾಕಿರಿ
ಆ ಮೂರ್ ಎಕರೆ ಹಾಕಿದೀವಿ ಎರಡ್ ಎಕರೆ ತೊಗ್ರಿ
ಹೌದೇನು
ಹ್ಮ
ಎಷ್ಟು ಕರ್ಸ್ತ ಎಷ್ಟು ಒಂದು್ ಪಾಕಿಟ್ ಎಷ್ಟ ಅದ ಅತ್ತ
ಒಂದು ಪಾಕೆಟ್ ಎಂಟ್ನೂರ ಐವತ್ತ ಇದೆ
ಒಂದು ಪಾಕೆಟ್ ಎಷ್ಟು ಪ್ಯಾಕೆಟ್ ಹೋಗ್ಯ ನಿಮ್ಮ ಹೊಲಕ
ನಮ್ಮ ಹೊಲ್ಕೆ ನಾಲ್ಕು ಐದು
ನಾಲ್ಕು ಪಾಕೆಟ
ಹಾ
ಹ್ಮ ಹುಳಿಯರ್ದ ಅದು ಆಳ ಖರ್ಚ ಎಷ್ಟ ಬಂದ
ಅದೆಲ್ಲಾ ಸೇರಿ ಒಬ್ರಿಗೆ ಮುನ್ನೂರ ಇದೆ
ಹ್ಮ್
ನಾವು ಐದ್ ಜನ ಕರ್ಕೊಂಡಿದ್ವಿ
ಹಾ
ಹದಿನೈದುನೂರು ರೂಪಾಯಿ ಹೋಗಿದೆ
ಹದಿನೈನೂರ
ಹ ಮತ್ತೆ ಎತ್ತಿನ ಬ ಅಡಿಗೆ ಮತ್ತೆ ಬೇರೆ ಎತ್ತ ಅಂತೀವಿ
ಹಾ
ಅದಕ್ಕೆ ಎರಡ್ ಸಾವಿರ
ಅದಕ್ಕೆ ಎರಡ್ ಸಾವಿರನಾ
ಹ್ಮ್
ಹ್ಮ್ ಹ್ಮ್ ಹ್ಮ್ ಎಷ್ಟ ಎಲ್ಲ ಕರ್ಸದ
ಹಾ ಹೌದು
ಅದು ಎಷ್ಟು ದಿನಕ್ ಮೊಳಕೆ ಬರ್ತದ
ಅದು ಐದಾರು ದಿನದಲ್ಲಿ ಮೊಳಕೆ ಕಾಣುತ್ತೆ
ಹಾ
ಅದು
ಹಾ
ಒಂದು ಹದ್ನದ ದಿನದಲ್ಲಿ ಎಲೆಗಳ ಕಾಣತವೆ
ಪೂರೈಲಿಖಾಂತಲ್ಲ
ಹಾ
ಬ ದೊಡ್ಡದ ಆಬಬೇಕಕ್ಂದ್ರೆ
ಅದು ದೊಡ್ಡದಾಗ್ಬೇಕಂದ್ರೆ ಒಂದ್ ನಾಲ್ಕದ್ ತಿಂಗಳಲ್ಲಿ ಅದ್ ಹತ್ತಿ ಬರುತ್ತೆ
ಹಾ
ಅದು ಬಿಡಸೋ ಬಿಡಸೋದ ಎಲ್ಲ ಸೇರಿ ಐದಾರು ತಿಂಏಳು ತಿಂಗ್ಳ ಹೋಗುತ್ತೆ
ಹಾಗಿದ ಇವತ್ತಿನಗಳ ಹ್ಮ್
ಮತ್ತೆ ಅದಾದ್ಮೇಲೆ ಅದ ತಗದು ಬೇರೆದ್ ಹಾಕ್ಬೇಕು
ಹ್ಮ್ ಹ್ಮ್ ಒಂದು ಒಂದು ಎಕ್ರೇಕ ಎಷ್ಟ್ ಕುಟಲ್ ಬರ್ತದ
ಒಂದ್ ಎಕರೆ ಆದ್ರೆ ನಮ್ ಹೊಲ ಮಸಬದೆ ಒಂದ್ ಎಕರೆಗೆ ಒಂದು ಒಂಬತ್ ಕ್ವಿಂಟಲ್ ಬರುತ್ತ ಅನ್ಸತೆೆ
ಒಂದ್ ಎಕರೆಕ ಒಂಬತ್ತು ಕುಂಟಲ್
ಆ
ಹ್ಮ್ ಹ್ಮ್ ಎಷ್ಟ್ ಐ ಎಕ್ರನು ಅದೇ ಹಾಕಿರಿ ಏನ್ ತೊಗ್ರಿ ನಾವ
ತೊಗರಿ ಅದ ಹೇಳಡಕ್ರೆ
ಹ್ಮ್ ಮೂರ ಎಕರೆ ಹತ್ತ ಅಕರನಾ
ಹಾ
ಹ್ಮ್ ಹ್ಮ್ ಹ್ಮ್
ನೀವ ಏನ್ ಮಾಡ್ತರ್ರ
ಹ್ಮ್ ನಾವಂದು ಏನಿಲ್ಲಪ್ಪ ನಮ್ದು ಇದದು ತೋಟ ಮಾಡೀವಿ ನಾವು
ಹ ಹಾ ಯಾವ ತೋಟ
ಬಾಳೆಕಾಯಿ
ಹ್ಮ ಅದ ಎಷ್ಟು ನೀವ ಎಷ್ಟು ಎಕ್ರೆ ಮಾಡಿದೀರಾ
ನಾವ ನಾ ಕೇಕಿದೀನೆ
ಹೌದಾ
ಹಾ
ಏನ್ ಈಗ ಬಾಳ ದಿನ ಆಯ್ತಾ ಇವಾಗ
ನಾವ ಹದಾ ಎರಡ್ ವರ್ಷ
ಹೌದಾ
ಹ್ಮ್
ಹೆಂಗಿದೆ ಒಂದ್ ಬ ಬಾಳೆಹಣ್ ರೇಟ್ ಹೆಂಗಿದೆ
ಒಂದ್ ಡಜನ್ಕೂ ಇಲ್ಲಿ ನಾವ್ ಕೊಡೋ ಲೆಕ್ಕ ನೋಡಿದ್ರೆ ಇಪ್ಪತ್ತ ಎರಡು ರೂಪಾಯಿ ಒಂದ್ ಡಜನ್
ಓಹೋ
ಅವರು ಅಲ್ಲಿ ಹೋಗಿ ಎಣ್ಣೆಯಲ್ಲಿ ಎಣ್ಣ ಗೆದ್ದಿಟ್ಟು ಒಂದ್ ಇವರಾಗ ಇಡ್ತಾರ ಒಂದು ಎ ಸಿ ರೂಮ್ನಾಗ ಇಡ್ತಾರ
ಓಹ ಅಲ್ಲಿ ಕಲರ್ ಆಗ್ತದ
ಹ ಅಲ್ಲಿ ಕಲರ್ ಆಗಿ ಮಾರ್ಕೆಟಿಗೆ ಬರ್ಬದು
ಹೌದಾ
ಹ್ಮ್ ಇಲ್ಲ ಬಂದ ಅವ್ರ ಮಾರ್ಕೆಟ್ ನಮ್ಮ ಅವರು ನೋಡಿದ್ರ ಅರವತ್ತು ರೂಪಾಯಕ್ ಒಂದು ಇದು ಮಾಡ್ತಾರ ಡಜನ್
ಎಂಗದುರ ಇಲ್ಲ ರೈತರಿಗೆ ಲಾಭ ಲಾಸ್ ಜಾಸ್ತಿ ಇದೆ
ಹ್ಮ್ ಹ್ಮ್ ಬಾಳ
ಏನ್ ನೀವು ನೀವ್ ಒಬ್ರ ನಾವ ಕೆಲ್ಸ ಮಾಡೋದು ಹೊಲ್ದಲ್ಲಿ
ಇಲ್ಲ ನಮ್ಮ ತಮ್ಮನ ಅದಾನ
ಓ ಆ ಕೂಲಿ ಕೂಲಿ ಮಾಡೋರು ಬರ್ತಾರಾ ಇಲ್ವಾ ನೀವು ನಿಮ್ಮ್ ಮನೆಯವ ಏನ್ ಮಾಡತರಾ
ಕೂಲಿ ಕೂಲಿಯಾರ ಬರ್ತಾರ ಒಂದು ಡೈಲಿ ಒಂದ ಐದಾರ ಮಂದಿ
ಓಹೋ
ಹ್ಮ್ ನಾಲ್ಕು ಎಕರೆ ಹೊಲಾ ಆಗ್ತಲ್ಲ ಅದಕ್ಕೆ ಕರ್ಕೋತು ನಾವೆ
ಹದ
ಹ್ಮ ಹ್ಮ್
ಅದ್ಕೇನು ಗೊಬ್ಬರ ಅದು ಎಲ್ಲಾ ಇಡ್ಬೇಕಾ
ಹಾ ಗೊಬ್ಬ್ರ ಹಾಕ್ಬೇಕಕ್ ಮ ಎಂಟ ಎರಡ್ ದಿನಕ್ಕೊಮ್ಮೆ
ಹ ಹಾ
ಹ್ಮ ಎರಡು ದಿನಕ್ಕೊಂದು ಗೊಬ್ಬರ ಬಿಡ್ಬೇಕು ಡೇಲಿ ನೀರ್ ಬಿಡ್ಬೇಕು
ಅದು ಎಷ್ಟು ಎಷ್ಟು ದನ್ದ ಇರುತ್ತೆ ಅದು ಗಿಡ
ಅದು ಮೂರ್ ಮೂರ್ ವರ್ಷ ತನ ಬರುತ್ತ ಒಂದ್ ಒಂದ್ ಒಂದ್ ಗೊಂಚಲ ಬಿಡ್ತಿ ಅಂತ ತಿಳ್ಕ
ಹ್ಮ್ ಹ್ಮ್
ಆ ಗಿಡ ಕಳದ್ ಬಿಡ್ಬೇಕು ಅದ್ರ ಬಗ್ಲಾಗ ಒಂದ್ ಇದು ಬಂದಿರ್ತದ ಸಣ್ಣದ್ ಬಾಳಿ ಗಿಡ
ಹ ಹ್ಮ
ಹ ಆ ಗಿಡನೇ ಇದಾತ ಸಿಗತಿರ್ತದಿಲ್ಲ
ಹಾ
ಇದು ಇದು ದೊಡ್ಡದು ಕದ್ ಬಿಡೋದು ಅದು ಸಣ್ಣದ ಇರ್ತದಲ್ಲ ದೊಡ್ಡದ ಆಗ್ತದಲ್ಲ
ಹಾ
ಅವಾಗ ಅದು ಕಾಯಿ ಬಿಡ್ತದ
ಹೌದಾ
ಹ್ಮ್ ಹಿಂಗ ಇರ್ತದ ಪ್ರಸೆಸ್ ಒಂದ್ ಗಿಡ ಪದೇ ಪದೇ ಕೊಡಲ್ಲದು ಕಾಯಿ
ಓ ಹೌದನು ಅದು ಎಷ್ಟು ಟನ್ಗಟ್ಲೆ ಹಕ ಮ್ತೀರಾ ನೀವು
ಹಾ ಟನ್ ಟನ್ ಗಫಲೆ ಮಾಡ್ತೇವಿ ನೋ ಕೆಜಿ
ಕೆಜಿ
ಹ್ಮ್ ಒಂದ್ ಕೆ ಜಿಗೆ ಇಪ್ಪತ್ತೆರಡು ರೂಪಾಯಿ
ಓಹೋ ಏನ್ ಒಂದ್ಸರ್ತಿ ಮಾಡಿದ್ರೆ ಎಷ್ಟು ಬರುತ್ತೆ
ಒಂದ್ಸಲ ನಾವವು ಇಪ್ಪತ್ತೆರಡು ಕುಂಟಲ್ ಮಾರತೀವಿ
ಹಾ
ಒಂದು ಗಾಡಿ ಒಂದು ಲೋದಯತ ಅಂದ್ರೂ ಒಂದವರಿ ಲಕ್ಷ ಎರಡು ಲಕ್ಷ ಬರ್ತ
ಹ್ಮ ಹ್ಮ
ಹ್ಮ್ ಒಂದು ಗಾಳಿ ನಾವುೂ ಎರಡು ಗಾಡಿ ಕಳಿಸಸ್ತೀವಲ್ಲ ನಾಕ ನಾಕ ನಾಕ್ ಲಕ್ಷ ಬರ್ತದೆ
ವರ್ಷದಲ್ಲಿ ಒಂದ ಒಂದೇ ಸರ್ತಿ ಬರುತ್ತೆ
ಹಾ ವರ್ಷದಲ್ಲಿ ಒಂದ್ಸರ್
ಹ್ಮ
ಹ್ಮ್ ಒಂದ್ ವರ್ಷದಲ್ಲಿ ಒಂದೇ ಸರಿ ಬರ್ತದೆ
ಈ ಇವಾಗನುೂ ಅದೇ ರೇಟ್ ಇದೆಯ
ಹ ಇವಾಗನುೂ ಸ್ವಲ್ಪ ಹೆಚ್ಚಗ ಆಗತಿೀಗ ನಾವು ಸ್ವಲ್ಪ ಮೊದಲೇ ನಾ ಕೊರ್ಸ ಹಿಂದೆ ಮಾಡಿದೀವಲ್ಲಾ
ಹ್ಮ್ ಹ್ಮ್
ಈಗ ಹೆಚ್ಚಿಗಾಗಿದೆ ರೇಟ್ ಅವ ಲಾಕ್ ಡೌನ್ ಎಲ್ಲ ಇತ್ತು ನಮ್ಗೆ ರೇಟ್ ಸಿಗಲಿಲ್ಲ ರೇಟ್ ಸಿಗ್ಲಿಲ್ಲ ಈಗ ಎಕ್ತಿಗ ಆಗ್ಯದ ರೇಟ್ ಬಾಳ ಆಸ್ತ ಆಗಿದೆ ಗಾಡಿ ಬಂದಿಲ್ಲ ಏನಿಲ್ಲ ಮಾರ್ಕೆಟಗ ಹಯ ಲ್ಲಿ ಏನಿಲ್ಲ ಬರೀ ಊರಾಗ ಮಾರವಿ
ಹ
ಹಂಗಾಗಿ ಲಾಸ್ ಆಗ್ಯಿದೆ ನೋಡು ಪಪ್ಪ ನಡಸ ಅತ್ತಗಿತ್ತ ಹಾಕಿರಿ ಎಲ್ಲ ವರ್ಸ ವರ್ಷ ಬಳೆ ಬರು
ಹಾ ನಮ್ದಿಂದ ಬರೀ ಕಸ ಅದು ಬಂದ ಕಸ ತೆೆಗೆಯೋದು ಳೆ ಹೊಡೆಯೋದಷ್ಟೇ
ಹ್ಮ್ ಗಳೆ ಎಷ್ಟು ಸರಿ ಉಡ್ಬೇಕ
ಅಗಳೆ ಅದು ಕಸ ಬಂದ ಮೂರ್ ನಾಲ್ಕು ಸರ್ತಿ ಆದ್ರೂ ಮಿನಿಮಮ್ ಆಗಿ ಹೊಡಿಬೇಕಾದ್ರ
ಮೂರರಿಂದ ನಾಲ್ಕು ಸರ
ಹ ಎಡಿ ಎಡಿ ಅಂತ್ರು ಮೂರ್ ಮೂರ್ ಬಾರಿ ಹೊಡ್ಲಿಬೇಕು
ಎಡ ಒಂದು ಎತ್ ಒಂದು್ ಎತ್ತಿನ ಜೋಡಿಿಗೆ ಎಷ್ಟು ಕಡತ್ ರೀ
ಒಂದ್ ಎತ್ತಿನ ಚೋಟಿಗೆ ಎರಡು
ಎರಿಡಾ
ಹಾ
ಹ್ಮ್ ಹ್ಮ್ ಇಬ್ರು ಇಡ್ಕೊಂಡು ಹೋಗ್ಬೇಕಾನ
ಹಾ ಇಬ್ರು ಇನು ಯಾರ್ ಮನೇಲಿ ಜಾಸ್ತಿ ಜ ಬಂದ್ರೆ ಮೂರ್ ಕಟ್ತವಿ ದೊಡ್ಡನಾಗಾಯತ ಅಂದ್ರೆ
ಹ್ಮ್ ಹ್ಮ್ ಹ್ಮ್ ಅ ನಗ ಆ ಎತ್ತಿ ಎತ್ತಿನ ಇದ್ರ ಮೇಾಲ ಇಡತರಲ್ಲ
ಹಾ ರೈಟ್ ರೈಟ್ ಅದ
ಅದು ದೊಡ್ಡದತ್ತ ಅಂದ್ರೆ ಮೂರ್ ಇಡ್ತೀರನಾ ನ ಚದ ತಂದ್ರ ಎರಡೆ
ಹ ಎರಡು
ಹ ಹೌದು
ಹ್ಮ್
ಹ್ಮ ಗಳೆ ಹೊಡಿಯೋದನ್ ಯಾಕ್ಟ್ರಲ ಏನು ಎತ್ತಿಲ್ಲ ಅದನು
ಅದನ್ನು ಎತ್ತ ಮನೆ ಮನೇಲ್ಲಿದೆ ಎತ್ತು
ಹ್ಮ್
ಹ ಏನು ಬೇಸಿಗೆ ದಿನದಲ್ಲಿ ನಾವು ಟ್ಯಾಕ್ಟರ್ ಟ್ಯಾಕ್ಟರ್ಂದಾನೇ ಓಡಿಸ್ತೇವಿ
ಹ್ಮ್
ಇಲ್ಲಿ ಹೊಲಗಳು ಉಳುಮೆ ಮಾಡಿದ್ಮೇಲೆ ಆಯ್ತು ಎತ್ಗಳಿಂದ ಹೊಡಸ್ತಿೀವಿ
ಹ್ಮ್ ಹ್ಮ ಎತ್ಗೋ ತೊೊಂಡ್ರನಾ
ಹಾ ನಮ್ಮ್ ಮನೆಯಲ್ಲೇ ಇದು
ಎಷ್ಟದ ಅದು ಆಕಳ ಇದಿದ್ದ
ಹಾ
ಹಾ ಹ ಮನಿವ ಎರಡು
ಹಾ ಮನೆವ
ಹ ಹ ಹ ಹ ಹ್ಮ್ ಎಲ್ಲಾ ಒಜ್ಜಿ ಅದಪ್ಪ
ನಮ್ದಲ್ಲಿ ನಿಮ್ದೆ ಬಾಳೆಹಣ್ಣ ಎಲ್ಲ
ಏನ್ ಬಾಳಿಕೆ ಇಪ್ಪ ಮಾರ್ಕೆಟ್ ನಿಂಗ ರೇಟ್ ಇದ್ರೆ ಮಾರ್ ರೂಪಾಯಿ ಇಲ್ ಕ ಇಲ್ಲ
ಹ್ಮ್ ಹ್ಮ್ ಅದನ್ನು ಸರಿ ಬಿಡಿ
ಹ್ಮ್ ಮತ ಇಲ್ಲ ನಿಮ್ದ ಏನಿಲ್ಲ ಆರಾಮ್ ಆರು ತಿಂಗಳಗ ಆರು ತಿಂಗಳಗ ಬೆಲಿ ಬೆಳೆ ಬರ್ತದ ಏನ್ ಟೆನ್ಶನ್ ಇರಲ್ಲ ಟೆನ್ಶನ್ ಇರಲ್ಲ ಏನುಲ್ಲೆರಲ್ಲ ಏನುರಲ್ಲ
ಇರುತ್ತೇರಿ ಹಂಗಂಗಗೆ
ನಂಗೆ ನ ನಮ್ಮದು ಯಾರ ಹನ್ನಡತ್
ಆಯ್ತ್ ತೊಗೋರಿ ನಾವ್ಸೊಪ್ಪ ಮ ಮಲ್ಕೋತೀನಿ ಮತ್ತೆ ಆಮೇಲೆ ಕಾಲ್ ಮಾಡ್ತೀನಿ
ಹ ಸರಿ ಸರಿ ಸರಿ
ಹಾ